ಹಓನಿ ನಾ ನೆಕ್ಫುಲ್ ಮಾಡ್ತನೆ ಮಾತಾಡ ಅಷ್ಟೆ ಸಾಕ ಇಲ್ಲ ಇಲ್ಲ ಐತ್ ನೋಡ ಏನಿಲ್ಲ ಇಲೆಕ್ಷನ್ ಮಾಡ ಗ ಗಪುರಾಟಾ ಆಟಾ ಮದಾಡ ಊಟ ಆಗಿಲ್ಲ ಇಲ್ಲಿ ಪಾವ್ಯಾಗ ಶ ಮೋಟ ಸಿಲೆಬಸ್
ಹೌದಾ ಏನು ಆಡ
ಹ್ಮ
ಏನ್ ಇರ್ತಿಲ ಅದ್ರೊಳಗೆ
ಅದ್ರೊಳಗೆ ಏನ ಇಿಲ್ಲ ಅಪ್ಪಾ ಇದ ಪ್ರಿಮಸ್ ಈಗ ಹಳಗಾರದಮ್ಮ ಹೆಂಗ್ ವರ್ಕ್ ಆಕೈತಿ
ಇಲ್ಲಿ ಇಲ್ಲಮ್ಮ ಕಾಲೇಜ ಗೊತ್ತ
ನಮ್ ಕಾಲೇಜ
ಚಾರ
ಏ ನಮ್ ಕಾಲೇಜ್ ಐತಿಲ್ಲ ಹ ಅಲ್ಲಿಂದ ಶಿವ ಹೋದೆಂದ್ರ ಮುಂದೊಂದು ಸಿಗ್ನಲ್ ಬರ್ತ ಹ ಸಿಗ್ ಗ ನಾಕು ರೋಡ್ ಅದಾವ ಗೊತ್ತ ಅಲ್ಲಿ ಸ್ವಲ್ಪ ಗಾಡಿ ನಿಂತಿರ್ತಾವ ಹ ಅವನಿಗೆ ಇಂತ ಡದ ಅಂದ್ರ ಇದು ಬರ್ಲತ್ ಚೋಳ
ಹಾ
ಹಾ ನಂದ್ ಅದಕೇಗ್ ಬಂದಿಲ್ ನೋಡಿ ವೈಕೋತ ಹೋಗ್ಯಾವ ರೊಕ್ಕ
ಹಾ ಹ ನೋಡ
ಅದಕ್ಕೇಗ ಸೈಡಿಗ್ ಬಾ
ಇಲ್ಲ ನಾವ್ ಮಾತಾಡ ಹಂಗ ಅದ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ ಕೇಳನಿ ಈಗ ಫಸ್ ಹಾ ಹೇಳಿ ಯಿ ಲಿ
ಇರುತ್ತಲ್ಲಿ ಅಂದ್ರೆ ನೀ ಎಷ್ಟು ಮಾತಾಡಿರ್ತಿ ಅಷ್ಟ್ರ ಮೇಾಲ ಬರ್ತ್ತ
ಹಾ
ಹಾ ನೀ ಸೈಲೆಂಟ್ ಇಲ್ಲ ನಾಯಕಡೆ ಸಲೆಟ್ ಕತವು ವೈ ಕೊತ ಹೋಗಿಬಿಡುತ
ಹಾ ನ ಎ ಹಾ
ಆಮೇಲೆ ಅಲ್ಲಿ ಇರುತ್ತ ಹತ್ ನಿಮಿಷ ಮಾತಾಡ ಹ ನಿಮಷದ್ದ ಅದು ಎಫೆಕ್ಟಿವ್ ಆತ್ತ ಚಕ್ ಮಾಡತಾರೆ ಹತ್ ನಿಮಿಷ ಹತ್ತು ನಿಮಿದ ಮಾತಾಡಲ್ಲ ಅವರು ಹತ್ ನಿಮಿಷನೆಗೆ ಎಫೆಕ್ಟ್ ಐದ ನಿಮಿಷ ಆರು ನಿಮಿಷ ಹತ್ತ ಇರ್ತ ಅದ್ರ ಮೇಲೆ ಕೊಡ್ತಾರ ಹೋಗ ಹ್ಮ್ ಅದಕಗ ಮಾತಾಡ
ಒಂದ್ ನಿಮಿಷಕ್ಕೆ ಅಮೌಂಟ್ ಎಷ್ಟ
ಅದ ಅವ್ರ ಅದ್ರ ಮೇಲೆ ಅವ್ರಗ್ ಬಿಟ್ಟದ ನಿರ್ಧಾರ ಅದು ಎಷ್ಟೋ ಅದು ಇಂಟಷ್ಟ ಅ ನಂಗೂ ಗೊತ್ತು ದು ಆದ್ರೆ ಎಫೆಕ್ಟ್ ಅದ್ ನನಗ್ ಗೊತ್ತ ತ್ತಿಲ್ಲ ಆ ಅದು ಆಮೇಲೆ ಮಾತಾಡ್ತೀನಿ ಓಕೆ ಇದರೊಳಗೆ ಹೇಳುತ್ತಿರಲಿಲ್ಲ ಅದು ಒಂದು ಸಿಗ್ನಲ್ ಅದ ಅಲ್ಲಿ ದಿವಸೇಟ್ ಗಡಿನಿಂದ ಗೊತ್ತಂದೆ ರಾತ್ರಿ
ಎಲ್ಲಿ ಹೋಫ ಮಂತಿಕ ಹ ಹ ಇ ಹಿಂಗೆಲ್ಲದಾವನಾ
ಅಲ್ಲಿ ಗಾಡಿ ನಿ ತರ್ತಾ ಅಲ್ಲಿ ದಿವ್ಸ ಎಷ್ಟು ಡೆ ನಿಂತಿರ್ತ ಗೊತ್ತೇ ನ ಸರಾಸರಿ
ಗೊತ್ತಿಲ್ಲ ಇಲ್ಲ
ಒಂದು ದಿನ ಅಡ್ಡಾಡಕ್ಕ ಹೋಗು ಆಗ್ ಎಣಸ್ಕೊಂಬಾ
ಹಾ ನೀ ಹೆಣುಸಂಬಂದಿದು ನಿಂದು ಹೇಳ ನಾನು ಹೇನು ಸಂಬಂಧ ನಾ ಹೇಳತನ
ಲೋ ನಾ ಎಣಸ್ಕೊಂಡ್ ಬರಲ್ಲ ಅದಕ್ಕೆ ನೀವ ಹೋಗಿ ಎಣಸ ಆ ಈ ಕಡೆ ಹೋದ ಅಂದ್ರ ಒಂದು ಬರತಾ
ಹಾ
ಅಕೆ ಅಲ್ಲೊಂದು ಕಾಲೇಜ್ ಅದ
ಹಾ
ಅದ್ನು ಏನೋ ಸರಾಸರಿ ಕಾಲೇಜ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗತ್ತದ
ಹಾ
ಅಲ್ಲಿಂದ ಉಲ್ಟಾ ಬಂದಿ ಅಂದ್ರೆ ಇಲ್ಲಿ ಸ್ವಲ್ಪ ಕಂಪನಿ ಆದ ದೊಡ್ಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಂದ್ರ ಉತ್ತರಕ್ಕೆ ಹೋಗಬೇಕು ಏನ ಉತ್ತರ ದಕ್ಷಿ ಏ ನನಗ್ ಬರೀ ಅಷ್ಟ ದಿಕ್ಕುಗಳ ಹೆಸರು ಗೊ ತಾವುಕುರೋದ ಯಾವು ಯಾವ್ಯ ಎಲ್ಲಲ್ಲ. ಇತ್ತಲ್ಲ ಅಲ್ಲಿ ಹೋಗ ಒಂದ ಕಡೆ ಎಲ್ಲೊ ಹ್ಮ್. ಆ ಕಾಲೇಜ್ನಗ ಕಲಿಯೋರು ನಮ ರೂಮ್ನಾಗದಾರ. ಎಲ್ಲಾ ಹಸಿ ದಡ್ ನನ್ಮಕ್ಳು. ಹ ನಿಂಗ ಇದು ತೊ ಇದು ನಂದು ಮನ್ನೆ. ಚಪ್ಪಲ್ ಬಂದಿದ್ದ ಆಡ್ರೆ.
ಹಾ
ಅವು ಅರಿಯಕ್ ಬಂದವು.
ಹಾ
ಅದೇ ಹರಿತಿದ್ದ ಈಗ ಅದಕ್ಕೆ. ಈಗ ಮಾತಾಡಕತೇನೆ ಆಮೇಲೆ. ಆಮೇಲೆ ಹರಿತಿನ.
ನೀನು ದಡ್ ನಂ ಬರ್ಬಾರ್ದಲ್ಲಿ. ನೀ ಇತ್ತ ನೀಏನ್ ಮಾತಾಡಿದ ದಡ್ ಮಾತಾಡಬೇಕಾಗ ಹಿಂಗ
ಹಾ ಅದೇ ಅದೇ ಇಲ್ಲ ಇಲ್ಲ ಹೇಳ್ತಾ ಇದನಿ ಓಕೆ ಆಮೇಲೆ ನನ್ನ ಹೆಸರಲೇ ರಾಜ ಇತ್ತಾರ ಆಮೇಲೆ ಎಲ್ಲೋರ. ಏನ್ ಮಾಡಿದ್ಲ ಏನ್ ಮಾಡಿ ಉಪಯೋಗಿಲ್ಲಲ್ಲ ಏನು ಅಂತ ತ ನಾ ಹೇಳ್ದಂಗ ಕೇಳಿದ್ರೆ ಉಪಯೋಗ ಆ ಇರ್ಲಿಕ್ಕಂದ್ರೆ ಈ ತರ ಉದ್ರೆ ಮಾಡಕ್ತ್ರ
ಹ್ಮ ಹೌದು ಕರ್ನ ಅದ
ಹ್ಮ್ ಒಬ್ಬೊಬ್ರು ಎಷ್ಟು ಒಂದೊ ಒಂದಸಲ ಹೇಳಿದ್ರ ತಿಳ್ಕೋಬೇಕು ಅದು ಹುಚ್ಚರ ತರ ಆಡೋದು ಇರಲದು ಕೆಲವೊಂದು ಅ ನಿನ್ನತರ ಅಳೋದು ಇರಲ್ಲ ಅದು ಕೆಲವೊಂದು ಮೂಗು ನಾಲಿಗೆ ಕಣ್ಣು ಇವೆಲ್ಲ ಇದು ಹಿಡಿತದಲ್ಲಿ ಇರ್ಬೇಕು ಕೆಲವೊಂದಕ್ಕೆ ಕೆಲವೊಂದಕ್ಕೆ ಕೆಲವೊಂದು ನನ್ನ ಕೆಲವೊಂದ್ ಸಲ ಅದನ್ನೇ ನೀನ್ ಹಿಡಿದಿಟ್ಟ ಹೋಗ್ಬೇಕಾ ಹಾ ಇಲ್ಲಿಕ ಕಥೆನೇ ಬೇರೇ ಆದ ಸಂಜೆ ಚಾ ಕುಡುದಿಲ್ಲ ಹಾ ಹಾ ಚಾ ಅದು ಬೆಳಿಯುತ್ತೆ ತ್ತ ಕರಿ ಇತ್ತ ಹೆಂಗಿತ್ತ
ಅದು ಹಾಲ್ ಹಾಕಿರ್ ಬೆಳಗ್ಯತಪ್ಪಾ ಹಾಳ ಹಾಕ ಕಗ ಇಯತ್ತ ಸಾಯ ಸಕ್ರೆಯಿತ್ತು ಚಲೋ ಆಗಿತ್ತು
ಹ ಸಕ್ರಿ ಜಾಸ್ತಿ ತಿನ್ನಬಾರದು ಅದೇ ವೈ ಹೆಲ್ತಿ ಅಂದ್ರೆ ಆರೋಗ್ಯಕ್ಕೆ ಹೊಡ್ತು ಹಾರಿ ಹಾನಿ ಕೆರಕದು
ಹ ಹ ಅದ್ರ ಜೋಡಿ ಬಂದ್ತಿಂದನ್ನ
ಇಲ್ಲ ಅದ್ನ್ನು ತಿನ್ಬರ್ತ ಅದ್ರಿಂದ ಅದು ಎದೆಲ್ ಕುೂತಂಗ ಆಗುತ್ತೆ ಅದ್ನ್ನು ಒಂಥರಾ ಇಷ್ಟ ಅದು ಅದು ಅದನೂ ದ ದೇಹಕ್ಕ ಒಳ್ಳೇದಲ್ಲ ಹೋಗಿ ಹಾಲು ಕುಡೀರೆ ಹಾಲ್ ಕುಡೀರಿ ಬೋರಮ್ಮನ್ ಮೀಟಾ ಕುಡೀರಿ
ಗಪಟ ಹಾ
ಅಹ ನೀರ್ ಕುಡಿಬೇಕು ಅದು ನೀರ್ ಮನುಷ್ಯ ಎಷ್ಟ ನೀರ್ ಕುಡಿತಾನ ಅಷ್ಟು
ಏ ದಿನಕ್ಕೆ ನಾಲ್ಕು ಲೀಟರ್ ಕುರೀತಿನಿ ನಾ
ಕುಡಿಬೇಕದಿನ
ಎಷ್ಟ ನಾಕ್ ಲೀಟರ್ ಕುಡಿಯಕ ಬಾಳ ಆಗಾದತಿ
ನಾಕ್ ಲೀಟರ್ ಬಾಳ ಆಯ್ತಾನ ಇಲ್ಲ ಐದ್ ಲೀಟರ್ ಕುಡಿಬೇಕು
ಊಟ ಅನ್ನ ಸಾರು ಮಧ್ಯೆ ಕುರುಕುರಿ
ಮತ್ತ್ ನಮಗ ಕುರಕುರಿ ಅದು ಆ ಈ ಆಡ್ರ ಒಳಗೆ ಒಂದು ಕೊಚ್ಚ ಎ ಒಂದಿನ ಒ ಕೊ ಟೆ ಎಲ್ಲ ಹಾಕದಿ ಆ ಇದು ಅದು ಅದು. ಅದು ಇವನ್ಅದು ನೀನ್ ದಲ್ಲದು.
ಇಬ್ರು ಇಬ್ಬರುದು ಆದ ಆಯ್.
ಬುಡ.
ಕೇಳು ಅವನು ಫೋನ್ ಮಾಡಿ. ಅಭ್ಯಾಸ ಗಡಿಬಿಡಿ ಗಡಿಬಿಡಿ ಹೊಂಟತಿ.
ಹೋದ್ ಸಲ ಎಷ್ಟು ಎಂಟು ಬಿಂದು ಒಂಬತ್ತ ತಗದಿ ಅಂತ ಅಲ್ಪ ಹೋದ್ ಸಲ ಎಂಟು. ಒಂಬತ್ತಗದ. ತಲ ಅದೇ ಅನ್ಕೋತ ನಮ್ಮ್ ಆಶೀರ್ವಾದ ಇರಲ್ಲಿಕ್ ಯಾಕಂದ್ರೆ. ಕಟ್ಟಿಗಣದ ಬಾಳದ ಹ್ಮ್ ಅದೇ ನ. ಆಶೀರ್ವಾದ ಇದ್ದಲ್ಲಿ ಇವೆಲ್ಲ ಆಗ್ತಾವಲೇ ಅಣ್ಣಾ ನಮ ನನ್ ನನ್ನ ಮೇಲೆ ಯಾರ ಆಶೀರ್ವದನೂ ಇಲ್ಲ ಅದಕ್ಕೆ ನಾನ್ ದಿನ ಏಳು ಏಳುವರೆ ಎಂಟು
ಹ ಹ್ಮ ಮತ್ತೆ ನಿಮ್ಮ್ ಮ್ಯಾಮ್ಗಳಪ್ಪ ಎಲ್ಲಾ ಸಪೋರ್ಟ್ ಅದಾರ
ಆ ನಮ್ ಮೇಡಮ್ಗಳು ಎಲ್ಲಾ ಚೆನ್ನಾಗ್ ಕಲಸ್ತಾರಲ್ಲಾ ನಡೀತ ಎಲ್ಲಾ ಏ ಒನ್ ಟೀಚರಗಳು. ಎಲ್ಲಾ ಎ ಒನ್ ಶಿಕ್ಷಕರು. ಅಂತ ಶಿಕ್ಷಕನು ಪಡೆದ್ರೆ ನಾವೇದ್ ಧನ್ಯರು ನಿಮ್ಮ ಹಂಗ ಅಲ್ಲಿ ನಮ್ದು ನಿಮ್ಮಂಗಲ್ಲ ನಿಮ್ಮಂಗ
ಅಂದ್ರೆ ನಿಮ್ದೆಲ್ಲ ಚಲೋ ಚಲೋನಪ್ಪ ಅದು ಕರ್ಣ
ನಾವು ಪುಣ್ಯ ಮಾಡಿ ಬಂದಿದ್ದೀವಿ.
ಎಲ್ಲಿ ಎಲ್ಲಿ ಮೆಟ್ಲಿ ಪುಣ್ಯ ನನಗಿಟ್ ಹೇಳು ನಾನು ಮಾಡತೀನಿ
ನೀವೇನ್ ಅಂತಲ್ಲಿ ಹೋಗಿದಿರ ನಾವು ಇಂತಲ್ಲಿ ಬಂದಿದೀವಿ.
ಏಲ್ ಹೋಗಿವಿ
ನೀವ್ ಪುಣ್ಯ ಮಾಡಿದಕ್ಕಾ ಬೇರೆ ಡಿಪಾರ್ಟ್ಮೆಂಟ್ ಅಣ್ಣ ಅಲ್ಲಿ ಇನ್ ಶಿಕ್ಷಕರು ಯಾವಾಗ ಶಿಕ್ಷಕರು ಒಬ್ಬನು ಶಿಷ್ಯಾಗ ದಂಡಸ್ತಾರಲ್ಲ ಅವಾಗ ಶಿಷ್ಯ ಉದ್ಧಾರಕ್ಕನ ಇಲ್ಲಕ್ಕಂದ್ರೆ ಮನುಷ್ಯ ಉಜೋಳ ಆಗಲ್ಲ ಇಲ್ಲ ನಾವು ಆಲ್ರೆಡಿ ದಂಡ ಂಡೇ ತಗೊಂಡು ತಗೊಂಡು ತಗೊಂಡು ಬಂದಿದ್ದೀವಿ ಇಲ್ಲಿಗೆ
ಹ್ಮ್ ಅದಕ್ಕೆ ಹ ಸ್ವಲ್ಪ ಈಗ ಸ್ವಾತಂತ್ರ್ಯ ಇದ್ದಂ ಏನೋ ಐತಿ ಚೆನ್ನಾಗಿದ್ದೀವಿ ಎಲ್ಲ ಜೋವರದ
ದೇವ್ರದ ವಿಷ ಮಾಸ್ಟರ್ ಗೌರ್ಮೆಂಟ್
ಅದ ಅದ ಹ್ಮ ಮ್ಣೆ ಚಪ್ಪತಿ ತಗೊಂಡಿದ್ದೆ ಅರೇಗ್ ಮುಂದ ಅದು ನೀನ್ ಗೊತ್ತಾಗೊಲ್ತೇನಾ ಹ ಹ ಮತ್ತ ಹಾಸನಗ ಇರ್ತೀರೇನಾ ಹಾ
ಅ ಊರ ಜಾಸ್ತಿ
ಮತ್ತೆ ಇಲ್ಲದು ಇಲ್ಸ ಅಂಗಡಿ ತಗದ ಗೊತ್ತೇನಾ ಹ ಊರಾಗ ಜಾತ್ರೆಗೆ ಅಯ ಹೌದ್ಲಿ ಸಲ ಊರ್ ಜಾತ್ರೆಗ್ ಹೋಗಕ ಯ ಆಗ್ಲಿಲ್ಲ ನೋಡ್ಬೇಕೇನೊ ಒಂದು ಜಾತಿ ಅ ಜುಲೈನ್ಯಾಗ
ಹ್ಮ ಗ್ರಾಮದೇವತೆ
ಆ ಗ್ರಾಮ ದೇವ ಲ್ಲ ಇನ್ನೊಂದು ದೇವರು ಮಠ ಅದ ಜುಲೈ ಹತ್ತು ಇದ್ರ ಮೇಲೆ ಅ ಆಯ್ತಂದ್ರೆ ಹೋಗಬದ ಆದ್ರ ಅದು ಜುಲೈ ಹತ್ತರೊಳಗೆ ಇರ್ತದೆ ಯಾವತ್ತು ಜಾತ್ರೆ
ಹಾ
ನಾಾಲ ಹೋಗದಕ್ಕೆ ಮುಗಿದಿ ಇರ್ತದ
ಹ ಇದು ಬಹಳ ಇದತ್ತಪ್ಪ ಮಾನ್ಸಿಿಕ
ಬಾಳ ಮಾನಸಿಕನಿಕನು ಅ ದೇವರು ಹಾ ಅಂದ್ರೆ ಊರನ್ನೋ್ರ ಎಲ್ಲಾರೂ ದೇವ್ರಿಗೆ ಬಾಳ ನಡ್ಕೋತಾರೆ
ಓ ಹಿಂಗತಾನ
ಹ್ಮ್ ಅದ ದೇವರ ಆಶೀರ್ವಾದಿಂದ ಎಷ್ಟೋ ಜನ ಬಾರರ ಗಾರ
ಒಂದ್ ಎಕ್ಸಾಮ್ ಬಿಟ್ಟು ಹೋದ್ರೆ ನಡಿತೀತ ಅಂಗದ್ರ
ಎಕ್ಸಾಮ ಇನೊಂದ್ ಏನ್ ಗೊತ್ತ ತಾ ಆ ದೇವ್ರಾದ್ರೂನು ಹೇಳೋದ್ ಏನ್ ಗೊತ್ತೇನು ಮೊದ್ಲೇ ಆ ಆತ ನಿನ್ನ ನಿನ್ನ ಕರ್ತ ಕರ್ತವ್ಯನ ನೀನು ಪಾಲಸು ಅದೇ ಹಾ ಕಾಯಕ ಕೈಲಾಸ ಇಂತವ್ ಹೇಳ ತರ ನಾನು ಕಾಯಕ್ಕೆ ಏನು ಕರ್ತವ್ಯ ಏನೋ ಅದನ್ ಮಾಡ್ಬೇಕು ನನ್ ಕ ಚೆನ್ನಾಗ್ ಓದದು ಚೆನ್ನಾಗಿ ಎ ಪರೀಕ್ಷೆ ಬರಿಯೋದು ಅಷ್ಟೇ
ಅಷ್ಟ ಹಾ ಹಾ ಹಿಂಗೈತಾನ
ಎಲ್ಲ ಮೂವತ್ತು. ಮೂವತ್ತು ಅಧಿಕ.
ಹಾ ಹಾ ಇವನ್ ಮತ್ತ ನಡದಿದ್ದಿಲ್ಲ ಇದನ್ನ ಹಾ ಇದಕ್ಕೆ ಎಷ್ಟು ಕೊಟ್ರು. ಅಡಾಕ.
ಹಡ ಎಲ್ಲ ಮೂವತ್ತ್ರು ಮೇಲೆ ನೆನಪಿಲ್ ಕರೆಕ್ ಅಷ್ಟೇ ಇವತ್ತ ಮೂವತ್ತೈದ ಅನ್ಕೋತೇನೆ ನೀ ನೀ ಬೆಕ್ಕ ನೀ ಬೆಕ್ಕಾದ ಬರಿಲೆ ನಾ ಮೇಡಮ್ಮಕಿ ಕರೆಕ್ಟ್ ಮಕ್ಸ್ ಕೊಡಲ್ಲಪ್ಪ ನಮ್ಮ ಇನ್ನೊಬ್ಬ ಮೇಡಮ್ ಇದ್ರಲ ಮೊದ್ಲಿನ್ ಮೇಡಮ್ ಇದ್ರಲ್ಲ. ಅಷ್ಟೇ ಬರದ ಹಾ ಅವದು. ತು ಹತ್ತುಖತ್ ಹು.
ಹಾ
ಈ ಮೇಡಮ್ ಏನೇ ಎಲ್ಲಾ ಬರ್ದಿದ್ದೀನಿ ಆಹ. ಟೈಮ್ಕಾಂಪ್ಲೆಕ್ಸ್ ಇ ಅದು ಇದು ಎಲ್ಲ ಬರ್ದಿ ಏನೂ ಇಲ್ಲ ಇದು ಹೇಗ್ ಬತ್ತು ಇದ ಹಗ್ ಬತ್ತು. ತಲ್ಗೋರಿತ್ತಮ್ಮ ಎಲ್ಲಿ ಅದು ಎಲ್ಲಿ ಇದು ಎಲ್ಲಿ. ಹ ಮೂವತ್ತು. ಕೊಟ್ಟರು, ಮತ್ತೆ ಎರಡುವರೆ ಜಾಸ್ತಿ ಮಾಡಿಸ್ಕೊಂಡು ಮೂವತ್ ಮೂವತ್
ಹಾ ಹಾ
ಆಮೇಲೆ ಹ ನನ್ಗ್ ಜಾಸ್ತಿ ಕೆಲಕು ಮನಸ್ಸು ಬರ್ಲಿಲ್ಲ ನಾವ್ ಎಷ್ಟೊತ್ತು ನನಗೆ ಆತರ ಕಾಡಿ ಬೇಡಿ ನನಗೆ ಒಂಥರಾ ಹ್ಮ್ ಇದು ಬೇಸರ ಬಿಟ್ಬಿಟ್ಟ ಅವರು ಕರೆಕ್ಟ್ ಅವರು ಕರೆಕ್ಟ್ ಮೂವತ್ ಕೊಟ್ಟವ ಅವರಿಗೆ ಇನ್ನೊಂದು ಹತ್ತು ತಿಲಂಗಿಲ್ಲ
ಹಾ
ಮೂವತ್ತ್ರಿಂದ ಮತ್ತ. ಹತ್ತಿನ ಹತ್ತು ತೆಗೆದು ಬಿಡ್ತಾರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಚ್ ಓ ಡಿ ಅಲ್ಲ
ಹ್
ಎಚ್ ಓಡಿಗೆ ಆದ್ರೂ ಕೇಳ್ಬಿಡ್ತೀನಿ ಹೆಚ್ಚುಡಿಯುವ ಚಡಿ ಮಾತಾಡಕ್ಕೆ ಏನ್ ನನಗೆ ಅದು ಇಲ್ಲ
ನಮಗೆ ಯಾರಿವಗಿದ್ದಾರೆ ಹೇಳು ಯಾರಿವರು ನಿಮ್ ಕ್ರಶ್ ಏನು
ಏ ಎಲ್ಲಾ ಇವರು ಸರ್ ವಲ್ಲೆ
ಸರನಾ ಹ ಹಾ
ಏ ಮನುಷ್ಯ ಒಂಥರಾ ಮಾರ ಹ ಅವನಿಗೆ ಏನು ವ್ಯಾಕ್ಸ್ ಕೇಳಲ್ಲ ಏ
ಅ ಆತಲ್ಲ
ಹಾ ಗಣಿತ್ ಅದನ್ನು ಮೂವತ್ತು ಏಳು ಏನು ಕೊಟ್ಟವ್ರ ಮತ್ತೆ ಬೀಳುತ್ತಾ ಡಿ ಬಿಎಂಎಸ್ ನಮ್ ಮೇಡಂ ನಾಲ್ವತ್ತು
ಲಕ್ಕಿ ಹಾಕ್ಬೇಕು ಶಾರ್ಟ್ ಕಟ್ ‌ ಶಾರ್ಟ್ ಕಟ್ ಅಂತ ಹೇಳು ಇಲ್ಲಿ ನಡಿತೈತಿ ಆ ಶಾಟನಾ
ಹ್ಮ
ಅ ಲಕ್ಕಿ ಪರ್ಸನ್ಸ್ ವಾಪಸ್ ಹ್ ಹಚ್ತೀನಿ ಈಗ ಇಟ್ಟ ಇರ ಯಾವಾಗ ಮೊನ್ನೆ ಇಲ್ಲ